ಹಾ ಹೇಳಿ ಓ ಆಯ್ತು ನೋಡ್ರಿ ನಿಮ್ದು
ಹ್ಮ ಆಯ್ತು ಸರ್ ಅವಾಗ ಇರಲಿಲ್ಲಾ ಸರ್ ಬೇರೆ ಇ ತುಂಬಾ ಬಿಸಿ ಆಗಿದ್ರ ಅಂತ ಅಂದ
ಹೌದೌದು ನೀವ ಮಾಡಟ್ರಿ ಇನ್ನೊಬ್ಬರು ಮಾಡಿದರು. ಹಂಗಾಗಿ ಬಿಜಿ ಆಗಿಬಿಟ್ಟೆ
ನಾನ್ ನಾರ್ಮಲ್ ಕಾಲ್ ಮಾಡದೆ ರಿಸೀವ್ ಮಾಡ್ಲಿಲ್ಲ ಸರ್ ನೀವು
ಇಲ್ಲ ನಾನ ಇ ಟಿಫಿನ್ ಮಾಡ್ತಿದ್ದೀನ ಮತ್ತೆ ನಿಮ್ಗ ಕಾಲ್ ಮಾಡ್ದೆ
ಹ್ಮ ಸರ್ ಇಲ್ಲ ಸರ್ ಬೇರೆ ಆಡ್ತಾರೆ ಬಿಸಿ ಇದ್ದೀವಿ ಸರ್
ಇವತ್ತ ಸಂಡೆ ಫುಲ್ ಎಲ್ಲಾರು ಬಿಸಿ
ಹುಂ ಸಾರ್ ಇವತ್ತ ಏಳ್ ಗಂಟೆಗೆಲ್ ಕಾಲ
ಹೌದಾ
ಹುನ್ ಸರ್
ಹುಂ ಇಲ್ಲ ಸ್ಪೀಡ್ ಇದೀರಪ್ಪಾ ತಾವೆಷ್ಟವ್ ಆಗ್ಬಿಟ್ಟಿ
ಈ ಏಳುವರೆ ಆಯ್ತಾ ಏಳುವರೆಗೆಲ್ಲಾ ಇಲ್ಲ ಆಯ್ತು ಸರ್ ಅದು ಐದೇ ಅಂತ ಅದು ಅದು ಮಾಡಿಲ್ಲ ಸರ್ ಬಾಳ ಜನಾ ಹಾ ಆಮೇಲೆ ಮೂವತ್ತ ಅಂದ ಮೇಲೆ ನಿಮ್ ಎಲ್ಲಾ ಫುಲ್ ಬಿಸಿ
ಟಿಫಿನ್ ನಮ್ದು ಪೂರಿ ಆಯ್ತು ನಿಮ್ದು
ಹು ಹುಂ ನಮ್ದು ಊಟಾ ಸರ್ ಅನ್ನ ಸಾರು
ನೀ ಒಳ್ಳೇದ್ ಬಿಡ್ರಿ ಗಟ್ಟಿ ಮಧ್ಯಾಹ್ದವಾಗ ಮಾತಾಡಂಗಿಲ್ಲಾ
ಹುಂ ಸರ್
ಆರಾಮದ ಸರ್ ಮಕ್ಕಳಾ ಹುಂ ಸರ್ ಇವತ್ತು
ಸಂಡೇ ಸ್ವಲ್ಪ ನಾನವೆಜ್ ತಗೊಂಡು ಒಂದು ಸ್ವಲ್ಪ ಕಟಿಂಗ್ ಮಾಡ್ಸೋದಿತ್ತು.
ಹುಂ ಸರ್
ಕಟ್ಟಿಂಗ್ ಮಾಡಿಸ್ಬಿಟ್ಟು ನಾನ್ ವೆಜ್ ನಾ ಹಂಗೆ ತಗೊಂಡ್ ಒಂದ್ಸರ್ ಒಬ್ಬೋಣ ಅಂತ ಹೇಳಿ ನಿಮ್ದು
ನಮ್ದು ಮನ ಎಷ್ಟ್ ಅದನೇಲಿ ಇಲ್ಲ ಸರ್ ಹೊಲಗ್ ಕೆಲ್ಸಕ್ ಹೋಗ್ತಾರ ಮನಲಿ
ಹುಂ
ಹುಂ ನೈಟ್ ಟೈಮ್ ಸರ್ ನಾನ್ ವೆಜ್ ಅಲ್ಲಿ
ಹ ಏನೇನ್ ಮಾಡ್ತೀರಾ
ಹ್ಮ ಇವಾಗ ಹೊಲಕ್ ಕೆಲ್ಸಕ್ ಹೋಗಿರ್ತಾರ ಸರ್
ಅ ಅಲ್ಲ ನಾನ್ ವೆಜ್ಜು ಏನೇನ್ ಮಾಡ್ತೀರಾ ಅಂದೆ
ನಾವೆಲ್ಲ ಮಾಡ್ತೀವಿ ಅಂದ್ರೆ ಮಟನು ಚಿಕನ್ ಅಷ್ಟೇ ಸರ್ ಮನೇಲಿ ತಿನದು
ಹ್ಮ್
ಎಂತ ಮಾಡಲ್ಲ
ಅಲ್ಲ ನಿಮ್ಗೆ ಸ ಸ್ಪೆಷಲ್ ಅಂತ ಹೇಳಿ ಕೆಲವೊಂದು ಐಟಮ್ ಚನ್ನಾಗಿರ್ತ್ತ ಅಂದ್ರ ಯಾವ್ದ ಚೆನ್ನಾಗಿ ಮಾಡ್ತೀರಾ ನಾನ್ ವೆಜ್ ಅಲ್ಲಿ ಅ
ಹಾ ನಾನ್ ವೆಜ್ ಅದೇ ಸರ್ ಚಿಕನ್ ಮಟನ್ ಮಾಡ್ತಿವಿ ಹ ಮೊಟ್ಟೆ ಮಾಡ್ತವಿ ಅಷ್ಟ ಇಲ್ಲ ಇಲ್ಲ ಸಾಂಬಾರ್ ಹ್ಮ್ ಮಾಡುದ್ರೆನ್ಸರ್ ಬೇರೆವ್ರು
ಹ್ಮ್ ಮಾಡ್ತದೆ ನಾನ್ ಮಾಡಕ ನನ್ ಬಿಡಂಗಿಲ್ಲ ಅವರೇ ಮಾಡ್ತಾರೆ
ಹ
ಮಾಡಿ ಮಾಡಿ ಯಾರದೊಬ್ಬರು ಆಗತ್ತಲ್ಲ ಸುಮ್ಮನಾಗದೆ
ಹ್ಮ್ ಸರ್
ಎಷ್ಟನೇ ಕ್ಲಾಸ್ ಹೂತನ್ ಸರ್ ಮಗ
ಹ್ಮ್ ಈಗ ಒಂದ್ ಫಸ್ಟ್ ಸ್ಟಾಂಡರ್ಡು
ಹ್ಮ್ ಸರ್
ನಿಮ್ಮ ಮಕ್ಕಳು
ನಮ್ ಮಕ್ಳ ಇನ ಅಂಗನವಾಡಿ ಶಾಲಿಗ ಹೋಗ್ತರ ಸರ್
ಅಂಗನವಾಡಿ ಶಾಲೆ
ಹ್ಮ್ ಸರ್ ನಾಲ್ಕುರ್ಷ
ಹ್ಮ್ ಇಬ್ರಲ್ಲ್
ಹ್ಮ್ ಸರ್ ಇಬ್ರೂ
ಹ್ಮ್
ಒಬ್ರು ಎರಡ ವರ್ಷದನ್ ಸರ್ ಹೋಗಲ್ಲವನ ಮನೇಲಿರ್ತನ್
ಹ್ಮ್ ಹ್ಮ್ ಇಬರು ಗಂಡ ಮಕ್ಳಲ್ಲಾ
ಹ್ಮ ಇಬ್ರು ಗಣ ಮಕ್ಕಳ ಸರ್ ಇದು ಯಾವ ಸರ್ ನಿಮ್ದು ನಿನ್ನೆ ಕೇಳಿಲ್ಲ್
ಇಲ್ಲಿ ಚರ್ಚೆ ಆಗ್ಬಾರ್ದು ಬೇರೆ ಕಾಲ್ ಮಾಡಿ
ಹ್ಮ್ ಸರ್
ಹ್ಮ್
ಆರಾಮಾದ್ರೇನ ಸರ್ ನಿಮ್ಮ ಅ
ಹಾಯ್ ಹ್ಮ ಹ್ಮ ಅರಮ ಆರಾಮಿದ್ದಾರೆ ಅವರು ಅವರು ವರ್ಕ್ ಮಾಡ್ತರೆ
ಹ್ಮ ಇದು ವರ್ಕ್ ಮಾಡ್ತರೇನ ಸರ್
ಹ್ಮ್ ಅವರು ವರ್ಕ್ ಮಾಡ್ತರೆ ಅವರು ಹಾಸ್ಪಿಟ್ಲಲ್ ಕೆಲ್ಸ ಮಾಡ್ತರೆ
ಹ್ಮ್ ಸರ್ ಗೋರ್ಮೆಂಟ್ ಆಸ್ಪತ್ರಾ
ಹೌದೌದ
ಹ್ಮ್ ಸರ್ ಅವರು ಬಿಜಿ ಸರ್
ಹೌದ್
ಹ್ಮ್ ಏನ್ ಮಗ ಸ್ಕೂಲ್ಗೋಗಿ ಮತ್ ಮನೆಲ್ಲೆ ಇದ್ದಾರನ್ ಸರ್ ಯಾರ್ ಯಾರು
ಮನೆಗೇನಿಲ್ಲ ನಾವೇ ನೋಡ್ಕೋಬೇಕಷ್ಟೇನೆ ಇಬ್ಬರು ಡ್ಯೂಟಿ ಹೋಗ್ಕೇಸೇ ಅವ್ರ ಶಿಫ್ಟ್ ವೈಸ್ ಇರುತ್ತೆ. ಹ್ಮ್
ನೈಟು ಬೆಳಗ್ಗೆ ಮಧ್ಯಾನ ಆ ಥರ ಇರುತ್ತೆ.
ಹಂಗಾಗಿ ನಡೆಯುತ್ತೆ ನಾವು ಮ್ಯಾಕ್ಸಿಮಮ್ ಒಂದು ಮೂರು ನಾಲ್ಕು ಗಂಟೆಗೆ ನಾವು ಬರ್ತಿ
ಹ್ಮ ಸರ್ ಆಷ್ಟತಿ ಅವರು ನಡೀದ್ ಸರಿ ಮ ಅಷ್ಟತ್ತಿನ ಸಾಯಂಕಾಲ ನಾಲ್ಕವರೆ ಬರ್ತಾರೆ ಮಕ್ಕಳು.
ಹ್ಮ್ ನಮ್ಮನ್ ಐದು ಗಂಟೆ ಐದು ಕಾಲ್ ಆಗತೇ ಬರಅಷ್ಟ್ಟೇವತಿಗೆ
ಹ್ಮ್ ಸರ್ ಅದೇ ಪ್ರೈವೇಟ್ ಸ್ಕೂಲ್ ಅಂದ್ರೆ ಅಷ್ಟೇ ಸರ್ ನಾಲ್ಕವರೆ
ಈ ಮತ್ ಮಕ್ಕಳಿಗೆ ಸ್ವಲ್ಪ ಚನ್ನಾಗ್ ಎಜುಕೇಶನ್ಒಂದ್ ಚೆನ್ನಗ್ ಮಾಡ್ಸಬೇಕು
ಹ್ಮನ್ ಸರ್ ಮಾಡ್ಸ ಬೇಕು ಈ ವರ್ಷ ಆಕಣಂದೆ ಸರ್ ಮತ್ ಮತ್ತೆ ನಾಲ್ಕು ವರ್ಷದಾಗ ಆಗಲ್ಲಂದ ಅಂದ್ರ ಹದಿಕೆ ಮುಂದೆ ಸಾಕ ಅನ್ನಂಗ್ ಸುಮ್ನೆ ಆಗಿದ್ವಿ.
ಅ ಮಕ್ಕಳನ ಒಳ್ಳೆ ಎಜುಕೇಶನ್ ಮಕ್ಕಳಿಗೆ ಒಂದಳ್ಳೆ ಎಜುಕೇಶನ್ ಒಳ್ಳೆ ಕ್ಯಾರೆಕ್ಟರು. ಇಷ್ಟು ಪರಿಚಯ ಮಾಡ್ಕೊಟ್ಬಟ್ರೆ ಸಾಕು
ಹ್ಮ್ ಅವ್ರ ಕಾಲ್ ಮೇಲ್ ನಿಂತ್ಕಾನ ಅವ್ರಿಗೆ
ಹ
ಹೊರಗಡೆ ಇದ್ದಂಗದರೇ ಸರ್
ಹ್ಮ್ ಮಕ್ಳಿಗೆ ಆಸ್ತಿ ಮಾಡಬಾರ್ದು ಯಾವತ್ತಿಗು ಒಳ್ಳೆ ಎಜುಕೇಶನ್ ಕೊಡಬೇಕು ಒಳ್ಳೆ ಕ್ಯಾರೆಕ್ಟರು
ಅದೇ ಮೇನ್ ಸರ್ ಇವಾಗ
ಹೌದು
ಇವಗ್ ಎಜುಕೇಶನ್ ಇಲ್ಲಾಂದ್ರೆ ಏನ್ ನಡೆಂಗಿಲ್ಲ
ಹೌದು ಹ್ಮ
ಮತ್ತೆ ಸರ್
ಅಷ್ಟೇ ನನ್ ಮೈಂಡ್ ಅಲ್ಲ ಅಷ್ಟೇ ನೋಡ್ರಿ
ಹೂ ಸರ್ ನಿಮ್ದ ಎಷ್ಟ ಆಗ್ಯದ ಸರ್ ಎಜುಕೇಶನ್. ನೀವು ಎಷ್ಟು ಮಾಡಿರಿ ಸರ್
ಅ ಇಲ್ಲ ಅವುವು ಅಲ್ಲಿ ಇಲ್ಲಿ ಓಂ ಚರ್ಚೆ ಮಾಡದ್ ಬೇಡ
ಹ್ಞೂ ಸರ್
ನಮ್ ಚರ್ಚಾ ವಿಷಯಗಳು ಬಿಟ್ಟು ಹಾ ಟೂರಿನ್ ಬಗ್ಗೆ ಹಬ್ಬಗಳ ಬಗ್ಗೆ ಮತ್ತೆ? ಅಡಿಗೆ ಅ ಅ ಅಡಿಗೆ ಬಗ್ಗೆ. ಆ ಮನೆಯ ವಿಚಾರ ಜನರಲ್ ವಿಚಾರಗಳು. ಹ ತಿ ಮತ್ತೆ ನೀವು ಎಜುಕೇಶನ್ ಮುಂದಕ್ಕೆೇನು ಹೋಗ್ಲಿಲ್ಲ ನೀವು ಟ್ಯಾಲೆಂಟ್ ಇದ್ದಂಗ ಇದ್ರಿ? ಯಾಕೆ ಮಾಡ್ಬಾರ್ದಿತ್ತು.
ಇಲ್ಲ ಮಾಡಿಲ್ಲ ಸರ್ ನಾವೇ ಯಾವ್ದ ಇವಾಗ ಸ್ಟಾರ್ಟ್ ಮಾಡಿವಿ ನೋಡ್ರಿ ಸರ್
ಅಲ್ಲ ನೀವೇ ಸ್ವಲ್ಪ ಆಕ್ಟಿವ್ ಆಗಿ ಮಾತಾಡ್ತೀರಿ ನಿಮ್ ಮಕ್ಕಳ ಬಾಳ ನಾಚ್ಕಂತರೆ.
ಹ್ಮ್ ಹ್ಮ ಸರ್ ಅವರು ಮೊದ್ಲಿಂದ ಹಾಗೆ ಸರ್.
ಹ್ಮ್
ಹ್ಮ್ ಅವರು ಮಾಡಾರ ಸರ್ ಎಜುಕೇಶನ್ ಸೆಕೆಂಡ್ ಇಯರ್ ಅಷ್ಟೇ ಮುಗಿಸರ್ ಸರ್.
ಹ್ಮ್
ಅಲ್ಲಿಗೆ ಕಂಪ್ಲೀಟ್ ಮಾಡಿ ಬ್ಯಾಂಕ್ ವ್ಯವಹಾರ ಮಾಡ್ತಾರೆ ಅವರು.
ಇಲ್ಲ ಅವ್ರಿಗಿಂತ ನಿಮ್ದ್ ಆಕ್ಟೀವೇ ಇದ್ದೀರಾ ನೀವು ಹೋದ್ರನೆ ಒಳ್ಳೆ ಪೈಸನ್ ಹೋಗ್ಬೋದು.
ಹೆ ಮನೇಲ್ಲಿ ಬೇಡಂತ್ರಲ್ಲ ಸರ್ ಮನೆ ಮಾತ್ ಕೇಳ್ಬೇಕಲ್ ಸರ್ ಇವಾಗ.
ಹೇಳ ಕನಿವಾರೆ ಜೈಲೊಳಗೆ ಹೋಗ್ಬಿಟ್ರಿ ಹೋರಾಗ್ ಬರಕ್ ಆಗಲ್ಲ.
ಇದ್ರೆ ನಮ್ಗೂ ನಡೀತದೆ ಸರ್ ಒಳಕ್ ಹೊದ್ಮೇಲ್ ಬರದ ಆಗಲ್ಲ. ಹ್ಮ್ ಸರ್
ಹ್ಮ್ ಹೆಣ್ಮಕ್ಳದ್ ಮತ್ತ್ ಕಷ್ಟ.
ಹ್ಮ್ ಕಷ್ಟ ಸರ್ ಅದು ಓದೋರ್ಗ ಇರಲ್ಲ ಸರ್ ಓದ್ಲಾದ್ರರಿಗೆ ಓದು ಓದು ಅಂತರ್ ಇವಾಗ.
ಹೌದೌದು ಹಂಗೆ ನೋಡ್.
ಹ್ಮ್ ಸರ್ ಇವಾಗ ಹೋ ಸ್ಕೂಲ್ ಹೋರೆ ಅಂದ್ರೆ ಒಲ್ಯೆ ಅಂತಾರ ಸ್ಕೂಲ್ ಹೋಗರೆಗಿಲ್ಲ ಸರ್ ಹ್ಮ. ಇವ ಮಕ್ಕಳೆಲ್ಲಾ ಸ್ಕೂಲ್ಗೆ ಹೋರೆ ಅಂದ್ರೆ ಓತಾರ ಆಮೇಲೆ ಹೊರಗಡೆ ಆಡಕ್ ಹೋಗತಾರ ಸರ್.
ಅಷ್ಟೇ ನೋಡ್ರಿ.
ಹ್ಮ್ ಸರ್ ಹೋದ್ರಗಿಲ್ಲ ಸರ್ ಎಜುಕೇಶನ್.
ಹೆ ಓದತ್ತಿದೆ ನಾ ಓದ್ಬೇಕಾಗಿತ್ತು.
ಸ
ಹೆ ನಿಮ್ಮಗೆ ಸಿಂಗಿಂಗ್ ಬಾಳ ಇಷ್ಟಾನ ಏನ ಅದು ಹಾಡ್ ಹೇಳದ್ ಬಾಳ ಇಷ್ಟನಾ.
ಬರಲ್ಲ ಸರ್ ನಮಗೆ ಹಾಡೇಲ್ಲ ಹೇಳಕ.
ಮತ್ತ ಏನ್ ಫೇವ್ ಏನ್ ನಿಮ್ಗೆ ಯಾವದ್ರೂರಲ್ಲಿ ಇಂಟ್ರೆಸ್ಟ್.
ಇವಾಗ ಹಾ ಅವಾಗ ಇತ್ತು ಸರ್ ಎಲ್ಲಾ ಇಂಟ್ರೆಸ್ಟ್ ಎಲ್ಲಾ ಹೊದ್ಮೆಲ್ಲೆ ಬರಲ್ಲ ಸರ್.
ಬಿಡ್ತಾವ್ ಬ್ಯಾಟ್ರಿ.
ಮೊದಲಿಗೆ ಹೋಗಕರ್ ಇರ್ತದ ಸರ್ ಇಂಟ್ರೆಸ್ಟ್ ಮತ್ತೆ ಬರಲ್ಲ ವಾಪಸ್.
ಹ್ಮ್ ನೋಡಿ ಇಂಟ್ರೆಸ್ಟ್ ಕರೆಕ್ಟ್ ಆಗಿ ಹೇಳಿ. ಆದ್ರೆ ನಮ್ಮಲ್ಲಿ ಅವು ಎನರ್ಜಿ ಇತ್ತಂದ್ರೆ ನಾವು ಲೈಫ ಅಲ್ಲಿ ಅವ್ ಬೇಕಾದ ಅಚೀವ್ಮೆಂಟ್ ಮಾಡ್ಬಹದು.
ಆಗಲ್ಲ ಹಾಗಲ್ಲ ಸರ್ ಈಗ. ಇವಾಗ ಮಕ್ಕಳ ಮಕ್ಕಳ ಮೇಲೆ ಇಂಟ್ರೆಸ್ಟ್ ಹೋಗ್ಬಿಡ್ತದೆ ಸರ್ ಎಲ್ಲಾ ಕಡಿಮೆ ಆಗ್ಬಿಡ್ತೈತಿ. ಇವಾಗ ಅವರಿಗಿ ಇದ್ ಮಾಡ್ಬೇಕು ಅದ್ ಮಾಡ್ಬೇಕು ಅಂತಂದ್ ಅವರು ಇದು ಅವರ ಕಡೆ ಹೋಗ್ಬಿಡ್ತದ ಸರ್ ಗಮನ ಎಲ್ಲಾ ಹ್ಮ. ಹ್ಸ್ ಸರ್
ಆಮೇಲ್ ಅವರ್
ಅದು ಮಾಡ್ಕ್ಯಂತಿದ್ ಹ್ಮ ಸರ್ ಅವರು ಸ್ವಲ್ಪ್ ದೊಡ್ಡವ್ರದ್ರೆ ಇಂಟ್ರೆಸ್ಟ್ ಬರ್ತದ ಸರ್ ಆಮೇಲೆ. ಚಿಕ್ಕ ಮಕ್ಕಳು ಇದ್ದಾಗ ಬರೀ ಅವರು ಕಡೆಗೆ ಹೋಗ್ತತೆ ಇಂಟ್ರೆಸ್ಟ್ ಎಲ್ಲ.
ಹೌದು
ಆಮೇಲೆ ದೊಡ್ಡವರು ಆದ್ಯ ಇಲ್ಲೇ ಎಲ್ಲ ಅದು ಮಾಡ್ಬೇಕು ಇ ಮಾಡ್ಬೇಕು ಅಂತ ಅನ್ಸ್ತದೆ ನಮಗೆ.
ಹ್ಮ್ ನ್ ಇಬ್ರೇ ಸಾಕ ಮತ್ತ ಬೇಕನ್ಕೊಂಡಿದೀರಾ.
ಇಲ್ಲ ಸರ್ ಇವಾಗ ಮತ್ತೆ ಪ್ರೆಗ್ನೆಂಟ್ ಇದೀನಿ ಇದು ಮತ್ತೆ ಇದು ಒಂದಾದ್ಮೇಲೆ ಇದ ಮಾಡ್ಸೀನ ಸಾ
ಅಂಗಾ ಫ್ಯಾಮಿಲಿ ದೊಡ್ಡದ ಇರ್ಬೇಕಂತಾನ.
ಇಲ್ಲ ಸಾ ನಾವು ನಮ್ಮ. ಮನಲ್ಲಿ ನಮ್ಮ್ ಮಾಮೂಗೆ ಮೂವರ್ ಹೆಣ್ ಮಕ್ಳು ಸರ್.
ಹ್ಮ್
ಅವರು ಬೇರೆ ಇದಾರ ಇವರು ನಮಗ್ ಗಂಡ್ ಮ ಇಬ್ರು ಇವ್ರಿಗೆ ಹೆಣ್ಮ ಮಕ್ಳ ಬೇಕಂತ ಇವ್ರು. ನನ್ ದೊಡ್ ಮಗ ಅವ್ರದೊತ್ತೆಲ್ಲಾ ಇದ್ದಾರ ಸಾ
ಹ್ಮ್
ಇವರು ಒಮ್ಮನೆೇ ಇರೋದು ಇನ್ನೊಂದ ಇರ್ಲಿ ಅಂತ ಅವರ್
ಹಾಗೆ
ನಮಸ್ತೆ
ನಮಗೊಂದ್ ಹೆಣ್ ಕೊಟ್ಬಿಟ್ಟರಿ ನಾವ್ ಸಾಕಂತವ್
ಇದು ಒಂದೇ ಸರ್ ಇದು ಡೆಲಿವರಿ ಆದ್ಮೇಲೆ
ಅಲ್ಲ ನಮ್ಮೊಂದ ಹೆಣ್ ಕೊಟ್ ಬಿಡ್ರಿ ಅಂದೆ ನಾವ್
ಏನ್ ಅವರು ದೊಡ್ಡೋರಗ್ಯಾರ ಸರ್ ಆಲೇ ಇವಾಗ ಸಿಕ್ಸ್ ಸ್ಟ್ಯಾಂಡರ್ ಹೋಗ್ತಾರ ಸರ್ ಇಬ್ರು ಒಬ್ರು ಫಸ್ಟ್ ಇಯರ್ ಹೋಗ್ತಾರ ಸರ್
ಹ್ಮ್ ಹ್ಮ್
ನಮಗೆ ನ್ ಬಂತ ನ ನಮಗ್ ಇಬರು ಗಣ ಹ ಹಂಗೆ ನೋಡನ್ ರೀ ಸರ್ ಆತರ
ನಮ್ಗೆ ಹೆಣ್ ಹೆಣ್ ಬೇಕಾಗಿತು
ನಮ್ಗೆ ಯಾವ್ದೇ ಸ ಇವಾಗ ನಾವು ನಮ್ಮಮ್ಮಗೆ ಒಂಬತ್ತು ಜನ ಸರ್ ಹೆಣ್ ಮಕ್ಳು ಹ್ಮ್ ಅವರು ಗಣ್ಮಗ ಅಂತಂದ ಅವ್ರು ಅಷ್ಟ ಪರಿ ಏನ ಮಾಡ್ಕ ಯಾಕೆಂದರೆ ನಾವು ಹೆಣ್ ಬೇಕಂತ ನಾವ್
ಇಲ್ಲ ಹೆಣ ಮಕ್ಳ ಇರ್ಬೇಕೆ ಗಂಡ್ಮಕ್ಳಿಗಿಂತ ಹೆಣ್ಮಕ್ಳೇ ಬೆಟ್ರು ಯಾಕಂದ್ರೆ ಒಂದ್ ಮನೆಗೆ ಒಂದ್ ಒಂದು ಲಕ್ಷ್ಮಿ ಕಳೆ ಬರೋದು ಹೆಣ್ಮಕ್ಳಿಂದಾನೆ ಸಾಧ್ಯ ಗಂಡ್ಮ ಮಕ್ಳ ಇದ್ರೆ ತಿಂತಾರೆ ಇದ್ದ ಹೋಗ್ತಾರೆ ಹೆಣ್ಮಕ್ಳ ಇದ್ರೆ ಮನೆ ಕ್ಲೀನ್ ಮಾಡ್ಕೊಂಡು ರಂಗೋಲೆ ಹಾಕೊಂಡು. ದೀಪ ಹಚ್ಕೊಂಡು ಮನೆಗೆ. ಓಡಾಡ್ಕೊಂಡು ಅಪ್ಪ ಅಮ್ಮಗೆ ಹೆಲ್ಪ್ ಮಾಡ್ಕೊಂಡು
ಅದೊಂದ್ಸರಿ ಅಕಸ್ಮಾತ್ ತಂದೆ ತಾಯಿಗ್ ಹುಷಾರ ಇಲ್ಲಾ ಅಂದ್ರೆ ನೋಡದೆಲ್ಲ ಹೆಣ್ಮಕ್ಳ್ ಸರ್ ಗಂಡ ಮಕ್ಳ ಏನ್ ನೋಡಲ್ಲ ಸರ್ ಸ
ಇರ್ಬೇಕು ಹೆಣ್ಮಕ್ಳು ಅದಕ್ಕೆ ನಿಮ್ಮನ್ನೆಲ್ಲಾ ಕ್ಷಮೆ ದರಿತ ಅಂತಾರೆ ದೇವರು ಹೋಲಿಸ್ತಾರೆ. ಹ್ಮ್ ಕಣ್ಣಿಗ್ ಕಾಣು ದೇವರು ಎಲ್ಲಾ ನಿಮ್ಗೆ ನಮ್ಗೆ ಏನಿಲ್ಲ ನೋಡ್ರಿ ಎಲ್ಲ ಕಿತ್ಕೊಂಡ್ಬ ಬಿಟ್ಟಿದೀರಾ
ಹ್ಮ ಸ ಸರಿ ತ ಸತ್ತಾಯಯ್ತು
ಭಾರತ್